ಹಲೋ ನಮುಸ್ತೆ ಮೇಡಂ.
ನಮಸ್ತೆ ಮೇಡಂ. ಏನ್ ಹಾ ಚೆನಾಗಿದ್ದೀವಿ ನೀವು.
ಹಾ ನಾನ್ ಕೂಡ ಚೆನಾಗಿದ್ದೀನಿ.
ಏನ್ ಮಾಡ್ತಿದ್ರಿ.
ಏನಿಲ್ಲ ಹೀಗೆ ಮೊಬೈಲ್ ನೋಡ್ಕೊಂಡ್ ಕುತ್ಕೊಂಡಿದ್ದೆ.
ಹಾ ಟಿಫನ್ ಆಯ್ತಾ.
ಹ್ಮ್ ಆಯ್ತು ನಿಮ್ದು.
ನಮ್ದು ಆಯ್ತು.
ಹ್ಮ್ ಹೌದಾ.
ಹ್ಮ್.
ಮುದ್ದೆಗೇನು ಮುದ್ದೆಗೆನ್ ಮಟನ್ ಸರ ಚಿ
ಇಲ್ಲ ಇಲ್ಲ ಇಲ್ಲ ಮುದ್ದೆ ಬಸ್ಸಾರು.
ಹ ಸೂಪರ್ ಹೆಲ್ತಿ ಫುಡ್ದು.
ಹ್ಮ್ ನಿಮ್ದು.
ನಮ್ದ್ ಅವಲಕ್ಕಿ ತಿಂಡಿ.
ಹ್ಮ್. ಇವತ್ ಭಾನುವಾರ ರಜ ಅಯ್ತೆ ಮಕ್ಳಿಗೆಲ್ಲ.
ಹವ್ದು ಮಕ್ಳಿಗೆಲ್ಲ ರಜಾ ಇದೆ. ಇವೆಲ್ಲೂ ನಾವೇನ್ ಕರ್ಕೊಂಡ್ ಹೋಗಲ್ಲ ಮನೆಲ್ಲೆ ಏನ್ ಏನ್ನಾರ ಮಾಡ್ತೀನಿ ಸ್ಪೆಷಲ್.
ಹ್ಮ್ ಹ್ಮ್.
ಅವ್ರಪ್ಪಜ್ಜಿ ಮೀನ್ ಕೊಟ್ಕಳ್ಸಿದ್ದರೆ. ಅದನ್ನೇನಾದ್ರೂ ಏನಾದ್ರು ಒನ್ ಹೌದ ಹೌದು ನಾನ್ ವೆಜ್ ತಿಂತೀನ್ ನಮ್ ಮನೆಲ್ ತುಂಬ ನಾನ್ ವೆಜ್ ಮೇಡಮ್.
ಹೋ.
ಹ್ಮ್.
ಮತ್ತೆ ಫಿಶಲ್ ಏನ್ ಸ್ಪೆಷಲ್ ಮಾಡ್ತೀರ.
ಫಿಶಲ್ಲಿ.
ಹ್
ಹಾ ಹಂಗೆ ಫ್ರೈ ಥರ ಮಾಡ್ತಾ ಇರ್ತೀನಿ. ಅದೇ ಎಣ್ಣೆಲ್ಲಿ ಕಾಯ್ತಾರಲ್ಲ ಆ ತರದಲ್ಲಿ ನಾವ ಹಂಗೆ ಸ್ವಲ್ಪ ಲೈಟ್ ಆಗಿ
ತುಂಬಾ ಡಿಸ್ಟರ್ಬೆನ್ಸ್ ಇದೆ ನೋಡ್ರಿ.
ಒಂದ್ ಸೆಕೆಂಡು ರೂಮಿಗ ಹೋಗ್ತೀನಿ ಇವ್ರು ನಮ್ಮ ಅಕ್ಕ
ಹ್ಮ.
ಅವ್ರು ಅವ್ರ ಅಕ್ಕನ ಮಕ್ಕಳು ಆಥರ ಊಟ ಮಡಸಕ್ಕೆ ಆ ತರ ಇದ
ಹ್ಮಾ
ನಮ್ಮ ಅಕ್ಕಂದ ಸ್ವಪ ಬಾಯಿ ಜಾಸ್ತಿ.
ಅಯ್ಯೋ ಸಿಕ್ಕಾ ಪಟ್ಟೆ ಬಾಯಿ ಬಿಡ್ರಿ ಅದೇನ ಬಾಯ ಬೊಂಬ ಬಾಯ ಕೇಳ್ರಿ.
ಮ್ ಜಾಸ್ತಿ ಮಾಡ್ತಾರೆ.
ಹ್ಮ.
ಅಕ್ಕ ಬಂದರೆ ಅಕ್ಕನ ಮಕ್ಕಳು ತ ಆ ಥರ ಬಾಯ್ ಮಾಡ್ತಿದ್ದಾರೆ.
ಹಾ
ಹ್ಮ ನೀವೇನ ಒಬ್ಳೆ ಮಗಳ
ಹ್ಮ ಇಲ್ಲ ನಮ್ಮ ಅಣ್ಣ ಒಬ್ಬರ ಇದ್ದಾರೆ. ನಾನು ಅಣ್ಣ ಹ್ಮ್ ಹ್ಮ್.
ನೀವೇನ್ ಕೆಸ ಮಾಡತ್ತೀರಾ.
ಆ ನಮ್ದು ಡಿಗ್ರಿ ಕಂಪ್ಲೀಟ್ ಆಗಿದೆ.
ಹ್ಮ.
ಹ್ಮ ಜಾಬ್ಗೆ ಸರ್ಚ್ ಮಾಡ್ತಿದ್ದೀವಿ. ಹ್ಮ.
ಮತ್ತೆ ಹಮ್ಮ ಅಪ್ಪ ಏನ್ ಮಾಡ್ತಿದ್ದಾರೆ.
ಹ ಹಾ ಅಮ್ಮ ಅಪ್ಪ ಹೊರಗೆ ಹೋಗಿದ್ದಾರೆ.
ಹ್ಮ.
ಹ್ಮ್ ಹ್ಮ.
ನಿಮ್ದೇನ ಹಳ್ಳಿನ ಟೌನ ಸಿಟಿನ
ಅಳ್ಳಿ ಕಣ್ರಿ ನಮ್ಮದು
ಹಳ್ಳಿನ
ಹ್ಮ.
ಒಳ್ಳೆ ಪರಿಸರ ಬಿಡಿ ತುಂಬ ಚೆನ್ನಾಗಿದೆ ಹಂಗಾದ್ರೆ ಹಳ್ಳಿ ಅದ
ಹ್ಮ ಹ್ಮ.
ಚೆನ್ನಾಗಿತ್ತ ನಾವು ಟೌನ ಕಣ್ರೀ ನಮಗಿಲ್ಲಿ ಭಾಳ ಬೇಜಾರ ಇರಲ್ಲಿ. ಟವನಲ್ಲಿರಕ್ಕೆ
ಅಪ್ಪಚ ಹ್ಮ. ಹಲೋ.
ಹಾಂ ಹೇಳ್ರಿ ಮೇಡಂ.
ಹ ಹೇಳಿ.
ಕಾಫಿ ಟೀ ಕುಡಿಯೋ ಅಭ್ಯಾಸ ಏನಾದ್ರೂ ಇದಿಯಾ ಮೇಡಮ್ ನಿಮಗೆ.
ಇಲ್ಲ ನಂಗೆ ಕಾಫಿ ಟೀ ಕುಡಿಯಲ್ಲ.
ಕುಡಿಯಲ್ವಾ ಹಂಗಾರ ತುಂಬಾ ಗ್ಲಾಮರಸ್ ಚೆನ್ನಾಗಿದೀರ ಅನ್ಸುತ್ತೆ ಹಂಗಾರ ಕಾಫಿ. ಕಾಫಿ ಟಿ ಕುಡಿಯಲ್ಲಲ್ವಾ ಅದ್ಕೆ.
ಅಪ್ಪಾಜಿ ಇಲ್ಲಾ. ಹ್ಮ್
ಆವಾಗ ಕುಕ್ಕಲ್ಲಿ ತುಂಬ ಇಂಟ್ರೆಸ್ಟ್ ಅನಿಸುತ್ತೆ ಕುಕ್ಕಿಂಗಲ್ಲಿ.
ಹೌದದು ತುಂಬ
ನಿಮ್ಗ ಏನಂದ್ರೆ ತುಂಬ ಇಷ್ಟ ಫುಡ್ಡಲ್ಲಿ.
ಚಿಕನ್ ಬಿರಿಯಾನಿ.
ಚಿಕನ್ ಬಿರಿಯಾನಿ ಇಷ್ಟನ ನಿಮ್ಗೆ ಮಾಡೋಕ್ಕೆ ಬರುತ್ತಾ
ಹ್ಹ್ ಮಾಡಕ್ ಬರುತ್ತೆ.
ಹೌದಾ
ಹ್ಮ ಹ್ಮ
ನಿಮಗ ಏನ್ ಇಷ್ಟ
ನನಗೆ ಮುದ್ದೆ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ.
ಹ್ಮ್
ಮುದ್ದೆ ತುಂಬ ಇಷ್ಟ ಪಡ್ತೀನಿ.
ಹ್ಮ್
ಬಿರಿಯಾನಿಯಲ್ಲ ಇಷ್ಟ ಆಗಲ್ಲ ಮುದ್ದೆ
ಹ್ಮ್ ಕಬಾಬು.
ಕಬಾಬು ಎಲ್ಲ ಇಷ್ಟ ಆಗಲ್ಲ ಮುದ್ದೆ ಮಾತ್ರ ಮುದ್ದೆ ಬಸ್ ಸಾಂಬಾರು. ತುಂಬಾ ಇಷ್ಟ ನನ್ ಫೇವ್ರೆಟ್.
ಹ್ಹಾ. ಆದ್ರು ನೀವ್ ಜಾಸ್ತಿ ನಾನ್ ವೆಜ್ಜೇ ತಿಂತೀರಾ ಮುದ್ದೆ ಬಸರ್ ಬಿಟ್ಟು.
ಹ ಹೌದು ನಮ್ಮ ಹಸ್ಬೆಂಡಿಗೆ ತುಂಬ ಇಷ್ಟ ಅದು ನಾನ್ ವೆಜ್ ಅಂದರೆ.
ಹ್ಮ್
ಹಾಗಾಗಿ ನಾನ್ ಒಬ್ಳೆ ಇನ್ ಏನ್ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು.
ಹ್ಮ್
ಸೊ ಅದೇ ಮಾಡ್ಕೊಡ್ತೀನಿ ನಮ್ಗಿಷ್ಟ ಆಗಕ್ಕಿಂತ ಇಷ್ಟಂತ ನಾವು ಮಾಡೋದು ಜಾಸ್ತಿನೆ.
ಹ್ಮ್ ಹ್ಮ
ಹ್ಮ್ ಇವಾಗ ಎರಡೆರಡು ಥರ ಮಾಡಿ ಸಾಕ ಆಗತ್ತಲ್ವಾ.
ಹೌದೌದು.
ಒಬ್ಳೇ ಎಲ್ಲೆನ್ ಮಾಡ್ಕೊ ನನ್ ಜೊತೆ ಯಾರಾದ್ರರು ಒಬ್ರು ಊಟ ಮಾಡೋರ ಇದ್ರೆ ವಯಸ್ಸಾಗಿರೋ ಯಾರೊಬ್ರ ಇದ್ರೆ. ಮುದ್ದೆ ಮಾಡ್ಕೊಡಮ್ಮ ಅಂದಿದ್ರೆ. ಇಬ್ರಿಗೂ ಸೇರಿ ಮಾಡಿಕೊಂಡು ಅವ್ರಿಗೂ ಮಾಡಕೊಡ್ತಿದ್ದೆ. ನಾನ್ ವೆಜ್ ನಮ್ಮ್ ಮನೆಯಲ್ಲಿ ಬೇಜಾರ ಆಗಿಬಿಟ್ಟದೆ ಊಟ ತಿನ್ನೋಕೆ ಬೇಜಾರ. ನೋಡಿ ರಾತ್ರಿ ಖಾಲಿ ಆಗಿದೆ ಅಲೆ ಇವಾಗ ಮತ್ತೆ. ನೀನ್ ತಗೊಂದ ಬಂದರ ಓಮರಾಯ್ಯ ಯವರು.
ನೀರ್ ತಿಂದ ತಿಂದ ಅಂಗ ಸರಿಯಾದ ದಪ್ಪ ಇರ್ಬೇಕಲ್ಲಾ.
ಹೌದೌದು ತುಂಬಾ ದಪ್ಪ ಇದ್ದೀನಿ ಇವಾಗ ಒಂದ್ ಸ್ವಲ್ಪ ಯಾಕೊ ಬೇಜಾರ. ವೀಕ್ ಬಿಟ್ಟೀನಿ ಸ್ವಲ್ಪ ನಾನು ಕಡಿಮ ಮಾಡಿದ್ದೀನಿ ಇವಾಗ ತಿನ್ನೋದನ ಅದನ್ನು.
ಹ್ಮ್.
ಅ ಮಾಡಿದಾಗ ಒಂದ ಏನೋ.
ಹ್ಮ್.
ಮಕ್ಳು ಎಲ್ಲಾ ಏನ್ ಮಾಡ್ತಿದಾರ.
ನನ್ನ ಮ ನನ್ಗೆ ಮಗಳು ಫಸ್ಟ್ ಫಸ್ಟ್. ಫಸ್ಟ್ ಮಗಳಯ ಸೆಕೆಂಡ್ ಮಗ.
ಹ್ಮ್.
ಒಂದು ಸೆವೆನ್ ಸ್ಟ್ಯಾಂಡರ್ಡ್ ಹೊತಿದ್ದಾಳೆ. ಮಗ ಫೋರ್ಥ್ ಸ್ಟ್ಯಾಂಡರ್ಡ್ ಅವನ ಹಾಸ್ಟೆಲ್ಗೆ ಹಾಕಿದೀವಿ.
ಹ್ಮ್
ನಂಗೆ ಇಬ್ರೂ ಮಕ್ಳ.
ಹ್ಮ. ಮತ್ತೆ ನಿಮ ಅತ್ತೆ ಮಗಿದಾರಾ.
ನನಗೆ ಹತ್ತೈದರ ಮಾವತ್ತರೆ ನಾದಿನಿ. ಅತ್ತೆ ಮಾವ ಇದಾರೆ.
ಅವ್ರೇ ಗುಂಟಕಲ್ಲ ಅತ್ತೆ ಮವ ಇದ್ದಾರೆ ಅವ್ರೇ ಗುಂಟಕಲ್ಲ ಇದ್ದಾರೆ.
ನಾನೇನ್ ಮೆತ್ಕಿದ್ದ್. ಹ್ಮ ನಾನೇ ಮ ನಾನೇ ಒಂಥರ. ಆ ಮೆತ್ತೆ ಅವರೇ ಫುಲ್ ಸ್ಟ್ರಾಂಗ್.
ಹ್ಮ್.
ನಾನ್ ಅತ್ತೈದಿನೇ ಆರಂಭವರೇ ಸೊಸ್ ಆಗಿದ್ದಾರೆ.
ಹಾ.
ಹಂಗಿದಾರ ಅವರು ಅವರು ಈ ವಿ. ಇಸ್ ಅಲ್ಲೇ ಬ್ಲೀಚಿಂಗು ಫೇಶಿಯಲ್ಲು.
ಹ್ಮ್.
ಇವರು ಎಲ್ಲಾ ಮಾಡ್ಕೊಂತಾರೆ ಎಲ್ಲ.
ಹ್ಮ್.
ಎಲ್ಲಾ ಬೇಕು ಅವ್ರಿಗೆ.
ಹ್ಮ್ ಹ್ಮ್.
ಹಂಗಿದಿದ್ದಾರೆ ನನತ್ತೆ ಮಾವ ನಮ್ಮ ಮಾವ ಈವಾಗ್ಲು. ಅರವತ್ತೈದು ವರ್ಷದ ವಯಸ್ಥಲ್ಲು. ಅವರು ಪ್ಯಾಂಟ್ ಹಾಕ್ತಾರೆ ಪ್ಯಾಂಟ್ ಶರ್ಟ್.
ಹ್ಮ್
ನೀವೇನ್ ಅಣ್ಣನ ಮದ್ವೆ ಮಾಡಿದ್ದೀರಾ.
ಇಲ್ಲ ಕಣ್ರೀ ಇನ್ನ ಇಬ್ರೂದು ಆಗಿಲ್ಲ.
ಹೌದಾ ಹೌದಾ ಆಗ್ಲಿ ಆಗ್ಲಿ ಒಳ್ಳೆ. ಒಳ್ಳೆ ನಿಮಗೆ ಒಳ್ಳೆ ಹುಡುಗ ಸಿಗ್ಲಿ. ನನಗೆ ಒಳ್ಳೆ ಹುಡುಗಿ ಸಿಗಲಿ ದೇವತೆ ಅಂತ ಹುಡುಗಿ ಸಿಗಲಿ. ನಿಮಗೆ ನಿಮಗೇ ರಾಮನಂತೆ ಹುಡುಗ ಸಿಗ್ಲಿ.
ನಿಮ್ ಬಾಯಿ ಹರಕ್ಕೆಯಿಂದ ಹಂಗೆ ಆಗ್ಲಿ.
ನಿಮ್ ಬಗ್ಗೆ ನಾನ್ ಕೇಳ್ಪಟ್ಟಿದ್ದೀನಿ. ಸೀತೆ ತರ ಅಂತೆ ನೀವು ಸೀತೆ ಅಂತೆ. ಇಲ್ಲಿ ಒಳ್ಳೆ ಹುಡುಗ ಸಿಗಲಿ ಅಂತ ಕಾಯ್ತೀನಿ ಆರೈಸ್ತೀನಿ ನಾನು ಕೂಡ
ಹ್ಮ್ ತುಂಬಾ ಥ್ಯಾಂಕ್ಸ್.
ವೆಲ್ಕಮ್. ಹ್ಮ್ ಒಳ್ಳೆ ಹುಡ್ಗಾ ಸಿಕ್ಕಲಿ.
ಹ್ಮ್
ಮಾ ಒಳ್ಳೆ ಬಂದರೆ ಒಳ್ಳೆ ಹುಡುಗ ಸಿಗಬೇಕು ನಿಮಗೆ. ವೇಟ್ ಮಾಡಿದ್ರು ಒಳ್ಳವರು ಸಿಕ್ತಾನೆ ಖಂಡಿತ. ನೋಡಿ ಚೆನ್ನಾಗಿ ಸಿಕ್ಕೆ ಸಿಕ್ತಾನೆ ಇವಾಗ ಏನ್ರೀ ಗಂಡ್ಮಾ. ಹುಡುಗಿ ಹುಡುಗ ಹುಡುಗರಿಗೆ ಹುಡುಗಿಯರ ಇಲ್ಲ ಅಂತಾರೆ ಮತ್ತೆ. ನಿಮಗೂ ಆಗ್ಬೇಕಾಗಿತ್ತಲ್ವಾ.
ಅದಕ್ಕೆ ನಾವು ಒಳ್ಳೆಯವರಿಗೊಸ್ಕರ ಕಾಯ್ತಿವಿ.
ಅಂದ್ರೆ ಹೇಳಿ ಮೇಡಮ್. ಒಳ್ಳೆಯವ್ರಿಗೆ ಒಳ್ಳೆಯರು ಸಿಗೋದೇ ಅಪರೂಪ ಕಣ್ರೀ.
ಹ್ಮ್
ನನ್ಗೆ ಮದ್ವೇಗಿಂತ ಮುಂಚೆ ನಮ್ಮಊರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ನಿನಗೆ. ತುಂಬ ಒಳ್ಳೆ ಹುಡುಗ ಸಿಗಲಿ ತುಂಬ ಒಳ್ಳೆ ಹುಡುಗ ಸಿಗಲಿ ಅಂತ ಈಗ ತ್ರಿಬ್ಬಲ್ ತಬ್ ಡಬಲ್ ಅಷ್ಟು ಒಳ್ಳೆಯವರೇ ಸಿಕ್ಕಿದರೆ
ಇಡ್ತೇನಿ ಸರಿ ನಾಮ್ ಅಪ್ಪಜಿ ಬಂದ್ರು ಅಮೆಲ್ ಮಾಡ್ತೀನಿ.
ಹೆ ಓಕೆ ಓಕೆ ಓಕೆ.